ಹ ಏನಲ್ಲೋಡಪ್ಪ ಆರಾಮ ಬಾಳ ದನ್ ಮೇಾಲ ಕಾಲ್ ಮಾಡಿದೆ
ಹ ಹೌದುಪ್ಪ ಸ್ವಲ್ಪ ನಂದು ಫೋನ್ ಕಳದಿತ್ತಲ್ಲ ನಾನು ಸ್ವಲ್ಪ ಬೇರೆ ಫೋನ್ ತೊಂದಿನಿ ಅದ್ಕೇ ನಂಬರ್ಗಳು ಇದ್ದಿಲ್ಲ ಯಾವ ಸೇವ ಇದ್ದಲ್ಲ ಅದ್ ಕಲೆ ನನ್ಗ್ ಈಗ ನಂಬರ್ ಸಿಗಿತ್ತು ಅವನ ಬಳಿ ಹಣಮಂತ ಹಣಮನ್ ಬಳಿ ನಂಬರ್ಸ ನಿನಗ್ ಈಗ ಹಚ್ಚಿದ್ದೆ
ಇನ್ನ ಹಣ್ಮನ್ ಬಲ್ಲಿ ಲಿಂಕ್ ಅದ ನಮ ಬಲ್ಲಿ ಲಿಂಕ್ ಇಲ್ ನನ ಈಗ ಎಲ್ಲ ಮರ್ದ ಕೊೊಟ್ಟ ಬಾ ಅವವಾಗಿಂದ
ಇಲ್ಲ ಅನುುವ ಅ ಅವಚಿದಾ ಫೋನ್ ಆಾಚಿದನ ಅದಕಲ್ಲ ಸ್ ಫೋನ್ ನಂಬರ್ ಕಡ ಅಂದ ಅದಕ ಕೊಟ್ಟ ಅದಕ್ಕಡೆ ಕಚಿ
ಹೌದೌದ ಏನೆಲ್ಲಾ ಅವಾಗಿಂದೆಲ್ಲಾ ಮಾಡರ್ತೆೇನೆ ಮಾಡತಪ್ಪಾ ಅದಕ್ಕೆ ಜೀವತ್ ನೆ ಮಾಡ್ತೀವಿ ಏನಾರ ಇರ್ಬೋದು ಅಷ್ಟೇ ಮಾಡ್ತತ ಕಾಸ ಮಾಡ್ತಾನಿ ಅನ್
ಏ್ ಹಂಗೇನಲ್ಲಾ ಹ ಹಂಗ ಆತಿಕತಿ ಪ ನಾವು ಎಲ್ಲ ಹಐಸ್ಕೂಲ್ ಎಲ್ಲ ಒಂದೇ ಒಂದೇ ಸಾಲಗ ಒಂದೇ ಕ್ಲಾಸ್ ರೂಮ್ನಾಗ ಕಲ್ತೋರಿದ್ದಿ ನಾವು
ಅದೇ ಒಂದೇ ಒಂದನೇ ಕ್ಲಾಸ್ ಲಸ ಹತ್ತನೇ ಕ್ಲಾಸ್ ತನ ಒಂದ್ ಇಯರ್ಲ್ಲಿ ಓದಿಲ್ಲ ನಿಮ್ದರು
ಮ ಬ್ರ ಅಲ್ಲಿ ಒಂದೇ ಓದಿ ಅಲ್ಲಾ ಕ್ಲಾಸ್ ಬಂಕ್ ಮಾಡ್ತಿದ್ವಿ ಎಲ್ಲಾ ತರದ ಕೀಟಲೆಗಳು ಮಾಡ್ತಿದ್ವಿ ಅಲ್ಲಿ ಶಾಲೆಯಲ್ಲಿ ನಾವು
ಹ ಅದೇ ಅದೇ ಅದೇ ಹೇಳೋಗುತ್ತೆ ನಾನು ಅದೇ ಒಂದ್ಸಾಲ ನೀ ನನ್ಗ ಬಾಯಾಗ ದಬ್ಬಿದ್ದೆಲ್ಲ ಐದ್ನೇ ಕ್ಲಾಸ್ ನನ್ಪಾದನೆ
ಅದು ನಿನ್ನ ಮಜಾಕ್ ಮಾಡಕ್ ಇದ್ದದ್ದಿದ್ದೆ ಮತ್ತ ಏನ್ ನನ್ಗೂ ಗೊತ್ತಿದ್ದ ಗತ್ತ ತ ಇದ್ದಲ್ಲ ಅವಾಗ
ಅದೇ ಬಾಯಾಗ ತಬಿದಿ ಯಾರಿದ್ದಿಲ್ಲ ಅದ್ರಾಗ ಬೇರೆ ನನ್ಗನ್ ಈ ಸಡಗ್ ಬರ್ತಿಲ್ಲ ನಿನ್ಗು ಸ್ವಲ್ ಸ್ವಲ್ ಬರ್ತತಿ
ಸ್ವಪ ಸ್ವಲ್ಪ ಬರ್ತ್ತೆ ತಂಗಗೆ ಮತ್ ಅಂಗೆ ಹೆಂಗ ಮಾಡಿ ಮತ್ ಕರ್ಕಂದ ಬನ್ಯಲ್ಲ
ಅದೇ ಮತ್ತೆ ಅದೇ ಹೆಂಗಾರ ಮಾಡಿ ಕರ್ಕೊಂಡ್ ಬಂದಿ ಇಲ್ಲಾಂದ್ರೆ ಅವಾಗಿ ನಂದ ಎಲ್ಲಾ ಸತ್ತಿರ್ತಿದ್ದೆ ನ ಅವಾಗೆ
ಏ ಹಂಗೇನ ಇಲ್ಲಪ್ಪ ಇಲ್ಲ ಅವಾಗೆಲ್ಲ ಹಂಗೆ ಗೊತ್ತಾಗಿತ್ತಲ್ಲ ಅದ್ಕಲೆ ಆಗಿತ್ತಲ್ಲ ಏ ಮಾಡ್ತೀವಿ ಎಲ್ಲ ಮೆಮರಿಗಳು ಇರ್ಬೇಕು ಎಲ್ಲಾ ನೆನಪುಗಳು ಇರ್ಬೇಕು ಎಲ್ಲಾ ನಮ್ಗೆ ಹ್ಮ ಅದೇ ಪಾ ಮತ್ತ ಈಗೆಲ್ಲಾ ಫ್ರೆಂಡ್ಸ್ ಪ್ಲಾನ್ ಮಾಡಿ ಪ್ರವಾಸ ಟೂರ್ ಹೋಗ್ ಬೇಕು ಬಂದ್ ಮಾಡೀ ಟ್ರಿಪ್ಪಿಗೆ
ಹ
ಹಾ ಟ್ರಿಪ್ಪ ಹೋಗಕ್ ಮಾಡಿಪ್ಪ ಇಲ್ಲ ಬರ್ತೀಯಾ ಇಲ್ಲ ಹೇಳ ಹಲೋ
ಮತ್ತೆ ಬರ್ಬೇಕ ಬರ್ಬೇಕಾಗ್ತಪಾ
ಅದೇ ಪ ಯಕೆ ಸೌಂಡ್ ಬರಾಬರಿ ಕೇಳತ ಫೋನ್ ಹತ್ತಿರ ಇಟ್ಕೋ ಸ್ವಲ್ಪ
ಹಾ ಹ ಅದೇ ಬರ್ಬೇಕಪ್ಪಾ ಅಂದೆ
ಹ್ಮ್ ಅದೇ ಪಾ ಮತ್ತ ಎರಸ್ ಮಂದಿ ಪ್ಲಾನ್ ಮಾಡಿವಿ ಈಗ ಇನ್ನ ನಾಲ್ಕ್ ದಿನ ಬಿಟ್ಟು ಹೋಗ್ಬೇಕು ಮಾಡೀವಿ ಟ್ರಿಪ್ ಎಲ್ಲ ಪ್ಲಾನ್ ಮಾಡೀ ವಿ ಇಪ್ಪತ್ತೈದು ಪ್ಲೇಸ್ಗಳಗಿವ ಚೆನ್ನಾಗಿ ಚೆನ್ನಾಗಿ ಒಳ್ಳೇ ಒಳ್ಳೆ ಪ್ಲೇಸ್ಗಳು ನಡ್ಕೊಂಡ್ ಬರಮ ಒಳ್ಳೆ ಎಂಜಾಯ್ಮೆಂಟ್ ಮಾಡಿ ಬರೋ ಟ್ರಿಪ್ಪಿಗಿ ಬಹಳ ದಿನ ಆಯ್ತು ನಾವು ನೀವು ಯಾರು ಭೇಟಿ ಆಗಿಲ್ಲಾ ಆ ಟ್ರಿಪಗೆ ನೋಡೋ ಒಬ್ಬೊಬ್ರಿಗೆ ಏನೆಲ್ಲಾಂದ್ರರು ಒಂದ್ ಐದ ಸಾವಿರಂದ ಆರ್ ಸಾವಿರ ಖರ್ಚ ಬರುತ್ತೆ ಆರಾಮ್ ಎಲ್ಲ ಹೋಗಿ ಬಂದ್ ಬಿಡಮ ಟಿಟಿನ ಮುಗಸಿವ್ ಗಾಡಿ ಎಲ್ಲಾ ನಾವು ಮತ್ತೆ ಊಟದ ಅದೇ ಊ ಅ ಖರ್ಚನೇ ನೋಡ್ಕೇಬೇಕು ನಾವೀಗ
ಮತ್ತ ಯಾವಾಗೋಗಮ ಮತ್ತ
ಹಾ ಅದೇ ಈಗ ಯೋ ಇಪ್ಪತ್ತೆಂಟು ಇಪ್ಪತ್ತೆಂಟ ಇದ ಮುಂದಿನ ಎರಡನೇ ತಾರೀಕು ಹೋಗಿ ಬಿಡಮ
ಹ ಮುಂದಿನ ತಿಂಗಳ ಮಾಮ ಅದೇ ಎಲ್ಲಾರು ಬೆಟ್ಟೆ ಆಕ್ತಾರಲ್ ನಮ್ಮ್ ದೋಸ್ತರೆ ಎಲ್ಲ ನಾವ್ ಯಾರ್ಯಾಇದ್ವ ಅಂತ
ಹಾ ಅವ್ರ ಹ ಅವ್ರ ಎಲ್ಲಾರು ಬರ್ತಾರ ಹ ಬರ್ತಾರ ಪಾ ಫೋನ್ ಹಚ್ಚ ಹಚ್ಚಿ ಎಲ್ಲ ಫೋನ್ ಹಚ್ಚಿ ಅವ್ರರಿಗೆ ಸರಿತ್ ಬರ್ತಿವಿ ಬರ್ತ ಅಂದ್ರ ಅವರು
ಅದೇ ಬಂದ್ರ ಹೋಗದತ್ ಚಲೋ ಮ್ರ ಎಲ್ಲಾರ ಬಂದ್ರ ಚಲೋ ಮತ್ ಇನ್ನೊಂದ್ಸಲ ಸಿಕ್ತಿವ ಎಲ್ಲಾ ಮತ್ತ ಈ ಎಷ್ಟ್ ವರ್ಷ ನಾವು ನೋಡಿಲ್ಲಾ ಇಏರಿಗಾದ್ರೆ ಅಷ್ಟೇ ಫೋಟೋದಾಗ ನಡಾ ಕುತೀನ ನೋಡ ನಾನ್ ನಿನಗ
ಹೌದೌದು ಮ್ ಬಹಳದಿನ ಆಯ್ತಾವ ಯಾವಾಗ ಟೆಂತ್ ಟೆಂತ್ ಮುಗಿದ್ಮ್ಯಾಗ ಪು ಟೆಂತ್ ಪಿ ಯು ಸಿ ಒಂದ ಒಂದ್ ವರ್ಷ ಹಚ್ಚಿವಿ ಪ ಯು ಸಿ ಮುಗಿದ್ಮ್ಯಾಗ ಡಿಗ್ರಿ ನೀ ಆಕಡೆ ನಾ ಯಕಡೆ ಬಿಟ್ಟಿ ಈಗ ಐದು ಆರು ವರ್ಷ ಆಯ್ತು ಇಗ ನಾನ್ ನೀನು ಭೇಟಿನೇ ಆಗಿಲ್ಲಾ ಮತ್ತೆ ಅದಕ್ಕ ಅಂಗಗಾಯ್ತೇ ಏನ್ ಮಾಡ್ತೀಗ
ನಿನ್ ನಂಬರ್ ಸಿಕ್ಕದಲ್ಲ ಅದು ದೊಡ್ಡದ ಪುಣ್ಯ ಅಂತೇಳು ನಂದ ಅದ್ರಾಗ ಬೇರೆ ನಿನ್ನ ಫೋನ್ ಡಿಸ್ಪ್ಲೇ ಹೋಗಿತ್ತು ಅದ್ ಗಾಡಿ ಮೇಲೆ ಹೊಂಟಿದ್ದ ಏನಿದ್ ಗೊತ್ತ ಅದುಫೋನ್ ಬಿದ್ದ್ ಬಿಡ್ತದ ಹೆಂಗ್ ಬಿಳುತ್ತಾ ಹೆಂಗ ಇಲ್ಲ ಗೊತ್ತಿಲ್ಲ ಡಿಸಪ್ಲ ಹಯ್ತ ಅಗಳ ಹಿ ಮಾಡ್ಕೊ ಬಂದಿ ನಾನ ಈಗ ಈಗ ಮಾಡ್ಸ್ಕೊಂಡ್ ಬಂದಿನಿ ನಿನ್ ಕಾಲ್ ಬಂತು ಯಾರ ವಿಚಾರ ಅಂತ ನಾ ನೋಡೋಗುತ್ತೇನೆ ಯಾರ್ ಕೊಟ್ಟಾರ ನಂಬರ್ ಯಾರು ಕೊಟ್ಟಾರ ನನ್
ಅದೇಪ್ಪ ಹನುಮಂತಂದು ಕೊಟ್ಟನಾ ನಮ್ಮ ನಮ್ಮ ಆ ಟೆಂತ್ ಕ್ಲಸ್ನಾಗ ನಮ್ ಬ್ರೇಚ್ ಹಿಂದ ಕೂಡತನಲ್ಪವ ಸ್ವಲ್ಪ ಕರಗಿದ್ ನೋಡ ಅನುಭವ ಅಂತ
ಹಾ ಹಾ ಅವ ಅಣಬ
ಹಾ ಏ ಮದುವೆ ಆಗತಂತ ಪಾಪಾ ಪವನಗೆ ಸಣ್ಣ ಏಜ್ ನೆಗ ಮದುವೆ ಮಾಡ್ಬಿಟ್ಟಾರ ಪಾಪ ಅವನು ಬಹಳ ಹರಣದ ಒಂದು ಬಹಳ ಕಷ್ಟ ಕಷ್ಟ ಪಡ್ತಿದ್ದಾನೆ ಪಾ ಹೆಂಡತಿ ಮಕ್ಕಳ ತಂದ ಹಾಕ್ಬೇಕ್ಲೇ ಅವ್ನು ನಮ್ಮ ಮುಂದ ಕುಂತು ಅತ್ತಪ್ಪಾ ಏನ್ ಮಾಡ್ತಿವಿ
ಹಿಂಗ ಆಗ್ಬಡ್ದ ಏನ್ ಮಾಡ್ತಿ ನೋಡ ಎಲ್ಲಾ ಬಾಳ ಮುಶ್ಕಿಲ್ ಆದ ಜೀವನ ಎಲ್ಲಾ ಗಾಗಬಡದೆಲ್ಲ ಎಲ್ಲಾ ಏನ್ ನೋಡ ಅವನು ನಮ್ ಬ್ಯಾಚಿ ನೋಡು ಎಷ್ಟು ಇಷ್ಟು ಬೇಗ ಮದ್ವಿ ಮಾಡ್ಕೊಂಡಂದನ ಎಲ್ಲಾ ಮಾಡ್ಕೊಂಡಂದನ ಈಗ ಲೈಫ ಅಲ್ಲಿ ಏನ್ ಸೆಟ್ ಆಗ್ಲಾರದ ಮಾಡ್ಕೊಂಡನ ಅದೊಂದು ಬಾಳ ಇದ ನೋಡಪ್ಪ
ಹೌದೌದು ಎಲ್ಲ ಏನ್ ಮಾಡ್ತೇ ಪಾ ಈಗ ನೋಡುವ ನಮ್ದು ಭಾರತ ದೇಶದಲ್ಲಿ ಜಲ್ದಿಗ ಹ್ಮ್
ಏನಾದ ಲೈಫ ಅಲ್ಲಿ ಸೆಟ್ ಆಗ್ಬೇಕು ಆಮೇಲ ಮದ್ವೆ ಮಾಡ್ಕೋಬೇಕ ಅವಾಗ ಏನಾದ್ರ ಹೆಂಗಾರ ತಿನ್ಬಹದು ಡೇ
ಹ್ಮ್ ಈ ಎಲ್ಲಪ್ಪ ಟೆಂತ್ ಮುಗ ಕೆಶಿ ಬರಿಯತು ಹುಡುಗರಿಗೆ ಕೆಲ್ಸಕ್ಕೆ ಎಕಂದ್ರ ಮದ್ವಿ ಜಿಗೆ ಬಂದ್ ಅಂದ್ರ ಮದವಿ ಮದ್ ಅನ್ಕತ ಮದುವವಿ ಮಾಡಿ ಕಳ್ಸ ಬಿಳತ್ತಾರ ಈಗ ಬಾಳ ಮಂದಿ
ಹೌದೌದು ಅದನ್ನ ಅಬಿಡು ಇವ ಬಾಲ್ಲ ಯನಾ ಅವಂದು ಮತ್ತ ಗದ
ಏ ಬಾಲು ಇಲ್ಲ ಆಮ ಇದು ಎಂ ಎ ಓದಲತಾನತ ಬಾಲು
ಹೌದಾ ಜಾಬ್ ಯಾರ್ದಾಗ್ಯದಪ್ಪ ಇದ್ರಾಗ
ಜಾಬ್ ಯಾರ್ದು ಯಾರ್ದಾಗ್ಲಿಲ್ಲ ಇನ ಅಷ್ಟೇ ಓದಲತ್ತಾರಪ್ಪ ಅದೇ ಒಂದ ದಿನೊಬ್ಬ ಇದ್ ಮೈಬು ಅಂತ ಇದ್ ಅವ್ನ ಸ್ವಲ್ಪ ಅಗ್ರಿಕಲ್ಚರ್ ತೆ ಅವನು ಇನ್ನೊ ಒಂದು ಒಂದ್ ತಿಂಗಳು ಎರಡು ತಿಂಗಳ್ದಾಗ ಅವನು ಆಗ್ಬೋುದನ ಅವನು ಹೇಳತಿದ್ದ
ಎಷ್ಟಾದ ಪೇಮೆಂಟ್ ಆಗಿ ರ್ಚ
ಏ ಪೇಮೆಂಟ್ ಇರುತ ಅದಕ್ ಅದಕ್ ಹತ್ತರ ಲಕ್ಷದ ಹಡ್ನೈದು ಹೆಡ್ನೈದು ಇಪ್ಪತ್ತರ ತನ ಇರುತ ಅದಕ್ಕ ತಿಂಗಳಿಗೆ
ಹ ಅದೇ ಏನ್ ಬಿಡುವ ಮರಯ ಅದೇನ್ ಚೆನ್ನಾಗಿ ಓದ್ ಸ್ವಲ್ಪ ಓದಿರ ಮಾಡ್ಕೋಬಹದು ಅದು ಜಾಬ್
ಹೌದೌದು
ಹ್ಮ್ ನೀನು ಮತ್ ನೀ ಏನ್ ಒಳಗುತ್ತಪ್ಪಾ
ನಾ ಏನಲ್ಪ ಅದೇ ನಾನು ಇದಗ ಹೊಲ್ದ ಕೆಲಸ ಮಾಡ್ತೀನಿ ಅವವಾಗವಾಗ ಇದ ಈ ಸೈಡಿಗೆ ಇದನ್ ಮೈಟ ಅಂತ ಮಾಡಿ ನಾನಿಗ
ಐ ಟಿ ಐ ಮಾಡಿದೆ ಅದ ಯಾಕ ಮಾಡಿದೆ ಸುಮ್ ಬಿಸ್ನೆಸ್ ಮಾಡ್ಬೇಕಿತ್ತಲ್ಲಾ ಅಷ್ಟೆಲ್ಲ ಸುಮ್ನೆ ಓದ್ಕಕ್ ಹೋದ್ರ ಈ ಕಾಲಕ್ಕೆಲ್ಲಾ ವೇಸ್ಟ್ ಎಷ್ಟು ಓದಿದ್ರ ಬಿ
ಹ ಇಲ್ಲ ಇಲ್ಲ ಅದಕ್ಕೂನು ಈಗ ವೇಸ್ಟ್ ಅಂದ್ರೆ ಅದನು ಓದರ್ದನ್ ಇರಲ್ಲ ಐಟ ಅಂದ್ರೆ ಅದನು ಮುಂದ ದೊಡದೊಡ್ಡಂಪನಿಯಲ್ಲಿ ಸೀರ್ಕೋಬಹುದುದು ಚೆನಗಿ ಐ
ಅದನು ನಿಂದು ಆದ್ ಬಿಡು ನೀವ ಹೇಳಗುತ್ತ ಅದು ಕರೆಷ್ಟೇ ಆದದ ನಾನು ಹೇಳೋಗುತ್ತೀನಿ ನಾನು ಕರೆಷ್ಟ್ ಹೇಳೋಗುತ್ತೀನಿ ಅದು ಬೆಂಗಳೂರಲ್ಲಿ ಹೋಗಾಗ ನೀ ಇ ಐ ಟಿ ಐ ಮಾಡಿದೆಲ್ಲಾ ಬರೀ ಬೆಂಗ್ಗಳೂರ್ಲ್ಲೇ ಅದ ಏನಾರ ಏನಾರ ನೀ ವರ್ಕ್ ಮಾಡ್ಬೇಕಾಗ್ಲಿ ಏನೇ ಅ ಐಟದ ಮೇಲೆ ಅಂದ್ರೆ ಬೆಂಗಳೂರಿಗೆ ಹೋಗಬೇಕ್ ನೋಡ್ಡಿ ನೀ
ಹೌದಿಲ್ಲಲ್ಲ ಐ ಟ ಐ ಮಾಡಿದಾಗ ಈಗ ಒಂದ್ವರ್ ಸೃಷ್ಟ್ ಇಲ್ಲಿ ಕಲಸ್ತಾರೆ ಆಮೇಲೆ ಸೆಕೆರ್ ಸ ನಮ್ ಬೆಂಗಳೂರನ ಅವರ ಕಂನವರು ದೊಡ್ಡ ದೊಡ್ಡಂಪನಿನ್ ಬಂದ ಅವ್ರರಿಗೆ ಕರ್ಕು ಹೋಗತಾರೆತ್ತ ಬೆಂಗಳೂರಿಗೆ ಹೋಗ್ಬೇಕ ನಾವು ಬೆಂಗಳೂರಿಗೆ ಹೋಗಿ ಹೋಗ್ಬೇಕಂತ ಐ ಟಿ ಐ ಮಾಡಿನ ಪ ಸರಿಯಾಗಿ ಏನಾದ್ರು ಮುಂದೆ ಐ ಟಿ ಐ ಯಾವ್ ದೊಡ್ ಕಂಪನಿ ಸೇರ್ಕ ಅದನ್ನ ಸ್ವಲ್ಪ ಲೈಫ್ ನ ಸೆಲ್ ಆಬೇಕ ಅಂತ ಅದು ಸೇರ್ ಐಟಿ ಮಾಡಿದ್ದೇನೆ ನಾನು
ಹೌದ ಸುಮ್ ಬಿಸ್ನೆಸ್ ಮಾಡಪ್ಪಾ ಅದ ಯಾಕ ನನ್ಗ ಚಲೋ ಕಾಣಸಲಾಗ್ಯದ ದೋಸ್ತಿರ್ಲಕ್ಕದಾಗಿ ಹೇಳಕುತ್ತಿ ನಿನ್ ಮನಸ್ಸು ನಾಯಏನ್ ಅಂತ ಬರ ಏನ್ ಹೇಳಲನನೆ ಚಲೋ ಯಾವ್ದಾರ ಒಂದ್ ಬಿಸ್ನೆಸ್ ಮಾಡಿಬಿಟ್ರೆ ನೀನೇ ಒಂದು ದೊಡ್ಡದ ಸ್ಥಾನದಲ್ಲಿ ಓದ ಮ ಇಲ್ಲಿ ಬಂದಿತ ಬಿ ಬಿಡ್ಬೇಕಲ್ಲ ಬಿಡ್ಬೇಕಲ್ಲ ಈಗ ಹೋಗ್ಬೇಕಲ್ಲ ಬಾ ರಿಸ್ಕ್ ಆಗ್ತ ಕಲ್ಸ ಹ
ಇಲ್ಲ ಇಲ್ಲ ನೋಡಮ್ಮ ಅದು ಚೆನ್ನಾಗಿ ಇತ್ ಅಂದ್ರು ಈ ಐ ಟಿ ಕಂಟಿನ್ಯೂ ಮಾಡ ಇಲ್ಲಾಂದ್ರೆ ಸೈ ಬ ಇದ್ದ ಅದಲ್ಲ ಅ ಬಿಸ್ನೆಸ್ ಮಾಡಿದ್ರಐತಲ್ಲ ಅಂದ್ರೆ
ಹೌದಾ ಬಿಸ್ನೆಸ್ ಮಾಡಪ್ಪ ನಾನು ಇದೆ ಬಿಸ್ನೆಸ್ ಮಾಡೋಗುತ್ತತ್ ನೋಡ ಬಿರಿಯಾನಿ ಅಂಗಡಿ ಹಾಕಿಬ ಬಿಟ್ರೆ ನೀಗ ಎಲ್ಲ ೋರಾಗ ನಂದೆ ಎಲ್ಲಾ ನಡಗುತ್ತ ಚೆನ್ನಾಗಿ ಬಿರಿಯಾನಿ ಅಂಗಡಿನ ಅದು ಎರಡು ಕಸ್ಟಮರ್ನ ಇಟ್ಕೊಂಡಿ ನಂಗೆ ಕೆಲಸ ಮಾಡ್ತಾರ ಚೆನ್ನಾಗಿ ಹ್ಮ ಹೋಟಲ್ ಇಟ್ಟು ನೋಡ ಇದೆಲ್ಲಾ ಓದೋದ್ ಆಗಲಾಗಿತ್ ನನ್ಗನು ಇ ಹೌದೌದು ನಾನ್ ನೋಡಿ ಇಲ್ಲಿ ನರ್ಸಿಂಗ್ ಕಂಪ್ಲೀಟ್ ಮಾಡಿ ಮತ್ತ ಹೋಟೆಲ್ ಇಟ್ಟ ನಾನು
ಹೌದೌದೌದು ಏನ್ ಮಾಡ್ತಿದ ಮತ್ತತ್ ಎಷ್ಟು ಹೋ್ತರ ಏನ್ ಸಿಕ್ಕಿಲ್ಲ ಅಂದ್ರೆ ಮತ್ತತ್ ಏನಾದ್ರರು ಮಾಡ್ಲೇಬೇಕು ಸೈಡಿಗೆ
ಅದ್ರಾಗ ಬೇರೆ ನರ್ಸಿಂಗ್ ಫೀಸ್ ಒಂದ್ ವರ್ಷಕ್ಕೆ ಅರವತ್ ಸಾವಿರ ರೂಪಾಯಿ ಭ ಆದದ ಆಗ ಮೂರ್ ವರ್ಷ ಕಲ್ತೀಿನ ಬಿೀ ಅದು ಬಿೀ ನಾನು ಕಲ್ತಗಿರಂದ ಏನ್ ಮಾಡನನೆ ಇದೆಲ್ಲಾ ಬಾಳ ಇದ ರಿಸ್ಕ್ ಆಾಕುತಿತ್ ನನ್ಗ ಇದೆಲ್ಲಾ ಕೆಲ್ಸ ರಕ್ಕ ಬಾಳ ಬರ್ಲ್ಲ ಏನ್ ಬರ್ತಲ್ಲ ಬೇ ಪ್ರೈವೇಟ್ ಹಾಸ್ಪ ಟಲ್ದಾಗ ಹತ್ತೇವೆ ಹೊಟ್ಟು ಹೊಂಟ ದ ಬರ ಒ್ ಹತ್ ಸಾವಿರ ರೂಪಾಯಿ ಕೂಡ ಕೂತರ ಅದಕ್ಕ ಏನ್ ತಗದ ನ ಬರ ಖರ್ಚಿ ಗಾಡಿ ಪೆಟ್ರೋಲಿ ಬಿ ಆಗ ಹೊಲ್ದಿತ್ತು ಹಾಗಾಗಿ ಏನ್ ಮಾಡಿದೆ ನಾನು ಸುಮ್ನೆ ಇದೆಲ್ಲಾ ಏನ್ ಮಾಡಕ್ ಬೇಡ ನನ್ಗೆ ಹೇಗಾದ್ರೂ ಬಿರಿಯಾನಿ ಮಾಡಕ್ ತಾರಿ ಮಾಡಕ್ ಬರ್ತಿತ್ತು ನಾ ಏನ್ ಮಾಡಿ್ಬಿಟ್ಟೆ ಒಂದ ಸುಮ್ಮ್ ಒಂದ ಹೋಟಾಲ್ ಇಟ್ರ ಐತ ಅಂತ ಗರದ ಹೋಟೆಲ್ ಇಟ್ಟುಬಿಟ್ಟೆ ನೋಡಪ್ಪ
ಇಲ್ಲ ಚೆನ್ನಾಗ್ ಮಾಡಿದೆ ಬಿಡು ಚೆನ್ನ್ ಹೋಟೆಲ್ ಇಟ್ಟ ಚೆನ್ನಾಗ ಆತು ಅಲ್ಲಿ ನಿಮ್ಮ ಊರಲ್ಲಿೂ ಗ್ರಾಹಕಿಗಳು ಬಾಳ ಬರ್ ಬತವೆ ಅಲ್ಲಿ ಹೋಟೆಲ್ ಬರ್ತಾ ಚೆನ್ನಾಗ್ ಮಾಡ ಇಲ್ಲಿ ರೋಡ್ ಸೈಡ್ ಇ
ಹೌದ ಅದೇ ಅದೇ ಪೆಟ್ರೋಲ್ ಪಂಪ್ ಬಗ್ಲಾಗಿ ಇಟ್ುಬಿಟ್ಟೆ ಒಂದ ಹೋಟೆಲ್ ಆಯ್ತೆ ಅದೇ ರೋಡಿಗೆ ಬರ್ತಾ ಸೀದಾ ಎಕಡೆ ಹೋಗೋದ್ರ ಅವರೇ ನಮ್ ರೋಡಿಗೆ ಹೋಗ್ಬೇಕ ಅದು್ರ ಗಾಡಿ ಅದು ಸ್ಟಾಪ್ ಮಾಡಕ್ ಚಲೋ ಪ್ಲೇಸ್ ಅದ ಗಿಡಗಳ ಅದ ಎಲ್ಲಾ ಅದ ಎಲ್ಲಾ ಬಂದ್ ಮಂದಿನು ಕೊಡ್ತಾರೆ ಎಲ್ಲಾ ಮಂದಿನ ಹ್ಮ ಅದ್ರಾಗ ಬೇರೆ ಮಂದಿನ ಮಾಡಕೊತ್ತಿನ ಈಗೆಲ್ಲಾ ಮಂದಿ ಅಂತ ಕೇಳಿದ್ರೆ ಮಂದಿ
ಹಾ ಮಂದಿ ಅದನ್ನು ಬೇರೆ ತರ ಬರ್ತದ ಕೇಳನಿ
ಹಾ ಅದನ್ನು ಮಾಡಕೊತೀಿನಿ ಇದು ಭ ಮಾಡಕ ಎಲ್ಲಾ ಮಾಡಕತಿನಿ ಈಗೆಲ್ಲಾ ಏನ್ ಮಾಡ್ತೇವ ಎಲ್ಲಾ ಲೈಫ ಅಲ್ಲಿ ಏನಾರ ಒಂದು ಗೋಲ್ ಇಟ್ಕೊಂಡಿದ್ದ ಆ ಗೋಲ್ ಆಲಿಲ್ಲ ಸಕ್ಸಸ್ ಆಲಿಲ್ಲ ಅದಕ್ಕೋಸ್ರ ಈ ಒಂದು ಬಿರಿಾನಿ ಹೋಟಲ್ ತೆಗಬಿಟ್ಟಿ ನೋಡಪ್ಪ ಇ ಮುಂದದಲ್ಲಿ ಒಂದು್ ಡಾಕ್ಟರ್ ಆಗ್ಬೇಕಂತ ನಂದ ಬಾಳ ಇದ ಇತ್ತಂತ ತಿಳ್ಕೋ ಸಪ್ ಹ್ಮ್ ಬಾಳ ಇತ್ತದು ಮುಂದೊಂದ್ ದಿನ ಡಾಕ್ಟರ್ ಆಗ್ಬೇಕಂತ ಅದ ಏನ್ ಮಾಡ್ತಿ ಎಲ್ಲಾ ಓದಿದ ಹದಿದ ಮರ ಅದೇ ತಲಗ್ ಬಿ ಅತ್ತ ಹೊಲ್ದಿತ್ ಏನ್ ಮಾಡ್ಲಿ ಏನಿಲ್ಲ ಅಂತ ಕೇಳಿದೆ ಮನೇಲಿ ಮನೇಲಿ ಏನೋ ಏಂದ್ರ ಸು್ನೆ ನೀನ್ ಮನಸ್ಸ ದಂಗ ಇರ್ತದ್ರ ಓದು ಇಲ್ಲಾಂದ್ರೆ ಬಿಟ್ಟು ಬಿಡು ಅಂದ್ರ ಅದಕ್ಕೋಸ್ಕರ ನಮ್ಮ ಮನಗ ರೊಕ್ಕ ಕೊಡ್ತಿರ್ಲಲ್ಲ ಅಂತ ಕೇಳ ಒಂದು ಬಿರಿ್ಯಾನಿ ಹೋಟೆಲ್ ಆಗ್ತನಿ ಅಂದೆ ಅವ್ರು ಕೊಟ್ರರು ಸ್ವಲ್ಪ ಕೊಟ್ರರು ನಾನನ್ ಏನ್ ಮಾಡಿದ ದೋಸ್ತ್ರ್ ಬಳಿ ಅರೇಂಜ್ ಮಾಡ್ಕೊಂಡ್ಂಬಿಟ್ಟೆ ಸ್ವಲ್ಪ ರೊಕ್ಕ ಅರೇಂಜ್ ಮಾಡ್ಕೊಂಡು ಹಂಗೆ ಹಂಗೆ ಒಂದು ಮೂರ್ ತಿಂಗಳು ಹಂಗೆ ಸ್ವಲ್ಪ ಸಾಲದಾಗೆ ಇದ್ದೆ ನಾನು ಸಾಲದಾಗೆ ಇದ್ದ ಹಂಗೆ ಮಾಡ್ಕೊತ ಮಾಡ್ಕೊತ ಯಡ್ ಕಷ್ಟಮಾರ್ ಇಟ್ಕೊಂಡ್ಬಿಟ್ಟು ನೋಡಪ್ಪ ಕೆಲ್ಸ ಮಾಡಕ
ಇಲ್ಲ ಏನಾದ್ರೂ ಮಾಡಬೇಕ ಜೀವನದಲ್ಲಿ ಸು್ಕೊತ್ ಏನಾದ್ರು ಆಗಲ್ಲ ಏನಾದ್ರು ಇಂತ ಸೈಡ್ ಮಾಡ್ಲೇಬೇಕು ನಾವು ಮಾಡಿದ ಚಲೋ ಮಾಡಿದ ಬಿಡ ನಾನು ಈಗ ಎಲ್ಲಕಂದ್ರು ಬಿರಿಯಾನಿ ಅಂದ್ರುನು ಪಾಪ ಬಾಳ ಜನ ತಿಂತಾರೆ ಯಾಕಡೆ ನೀವನು ನೀನು ಅವವಾಗ ನೋಡಿದ್ದಲ್ಲ ಅವವಾಗ ನವು ಹಾಸ್ಟಲ್ ಇದ್ದಾಗ ನೀನು ಅವಾಗವಾಗ ಅಡಗೆ ಮಾಡ್ತ ಒಳ್ಳೆ ಚೆನ್ನಾಗಿ ಬಿರಿಯಾನಿ ಮಾಡ್ತ ನೀನು ಒಳ್ಳೆ ಕೈ ರುಚಿ ನನ್ಗು ಅದ್ರಾಗ ಈಗ ಹೋಟೆಲ್ ಇಟ್ಟಿದೆ ಅಂತ ಮತ್ತೆ ಎಲ್ಲ ಹಾ ಹೌದು ನಿನ್ ಕೈ ರುಚಿ ಬಾರಿ ಇತ್ತು ಬಾ ಬಿರಿಯಾನಿ ನಾನಿ ಮಂದಿ ಎಲ್ಲ ಮಾಡ್ತಿದ್ದೀನಿ ನಂಗೆ
ಹ್ಮ್ ಆಯ್ತಬಾ ಮತ್ ಸಿಗ ಮತ್ ನಾ ಬರ್ತೀನ ತ ಎಲ್ಲ ಟ್ರಿಪ್ ಿಗೆ ಅವ್ರ ಇವ್ರಿಗೆ ಫೋನ್ ಹಚ್ಚ ನನ್ ಫೋನ್ ಹಚ್ಚಿನ ಒಂದ್ಸಲಿ ಏನ ಏ ಎಂತ ಮಾಡಿದ್ರ ಎಲ್ಲ ಯಾವ ಕೃಷಿರ್ ತೊಂದರಿ ಏನ್ ತೊಂದತ್ರಿ ನನ್ ಕಾಲ್ ಮಾಡ ನಾವಾಗ ನಿನಗ್ ಫೋನ್ ಹಚ್ಚಿ ಹೇಳ ಆಯ್ತತ್ ಬರ್ತೀನಪ್ಪ ಅಂತ ಹೇಳ ಎನಿ ಕಂಡೀಷನ್ ಬರ್ತನಿ ನೀ ಏನಾರ ಮಾಡ್ರಿ ಏನಾರ ಬಿಡ್ರಿ ಆ ಯಾರ್ಯಾರು ಬರ್ತಾರ ಯಾರ್ಯಾರ ಇಲ್ಲ ಜರ ಹೇಳಿಗೂಡ ನಾ ಆಯ್ತು ನಾನು ಜರ ರೆಡಿ ಆಗಿಬ ಬಿಡ್ತೇನಿ ಬಟ್ಟಿ ಗಿಟ್ಟಿ ಪ್ಯಾಕ್ ಬಟ್ಟಿ ಗಿಟ್ಟಿ ಪ್ಯಾಕ್ ಮಾಡ್ಕೇಬೇಕಾ ನೀವತ್ತ ಏನ ಲೇಟ್ ಅದ ಟೈಮ್ ಹೋಗದ್
ಹ್ಮ ಹಾ ಲೇಟ್ ಅ ಲೇಟ್ ಅದ ನಾವ ಇನ್ ಒಂದ ಎರಡು ದಿನ ಬಿಟ್ಟ ಹೊಯತೀವಿ ಸರೀ ತಗೋ ನನಗೂ ಯಾವ್ಯಾವ್ ಫೋನ ಬರತ ಇದೆ ಆಮೇಲೆ ಮಾಡ್ತೀನಿ
ಆಯ್ತು ಆಯ್ತ ಆಯ್ತು